ನಮಸ್ಕಾರ ಹೇಗಿದ್ದೀರಾ ಬ
ಹ
ಇಂದು ಒಂದು
ಇಂದು ಒಂದು ವಿಭಿನ್ನ ಕಲ್ಪನೆಯ ಬಗ್ಗೆ ಮಾತನಾಡೋಣ
ಖಂಡಿತ ಯಾವ ಕಲ್ಪನೆ
ಚಂದ್ರನ ಮೇಲೆ ಮನುಷ್ಯರು ಶಾಶ್ವತವಾಗಿ ವಾಸಿಸುವ ದಿನ ಬಂದ ಅಂದರೆ ಹೇಗಿರಬಹುದು
ಅದೊಂದು ಅದ್ಭುತ ಕಲ್ಪನೆ ಆದರೆ ಅದು ನಿಜವಾಗಬಹುದೇ
ವಿಜ್ಞಾನ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ ಆದ್ದರಿಂದ ಅದು ಸಾಧ್ಯ ಎಂದು ಹೇಳಲು ಆಗುತ್ತಿಲ್ಲ
ಚಂದ್ರನ ಮೇಲೆ ಮನೆಗಳನ್ನು ಹೇಗೆ ಕಟ್ಟಬಹುದು
ಅಲ್ಲಿನ ಮಣ್ಣು ಮತ್ತು ಕಲ್ಲುಗಳನ್ನು ಬಳಸಿಕೊಂಡು ವಿಶೇಷ ಕಟ್ಟಡಗಳನ್ನು ನಿರ್ಮಿಸಬಹುದು ಎಂದು ವಿಜ್ಞಾನಿಗಳು ಯೋಚಿಸುತ್ತಿದ್ದಾರೆ
ಅಲ್ಲಿ ಗಾಳಿ ಇಲ್ವಲ್ಲ
ಹೌದು ಆದ್ದರಿಂದ ವಿಶೇಷ ಉಡುಪು ಮತ್ತು ಗಾಳಿ ತುಂಬಿದ ವಾಸ ಸ್ಥಳಗಳ ಅಗತ್ಯ ಇರುತ್ತದೆ
ಹ ನೀರನ್ನು ಎಲ್ಲಿ ಕಾಪಾಡುತ್ತಾರೆ ಎಲ್ಲಿ ಪಡೆಯುತ್ತಾರೆ
ಚಂದ್ರನ ಕೆಲವು ಪ್ರದೇಶಗಳಲ್ಲಿ ಹಿಮದ ರೂಪದಲ್ಲಿ ನೀರು ಇರುವುದು ಇರುವ ಸಾಧ್ಯತೆ ಇದೆ ಎಂದು ಸಂಶೋಧನೆಗಳು ಸೂಚಿಸುತ್ತವೆ
ಆಹಾರವನ್ನು ಹೇಗೆ ಬೆಳ ಬೆಳೆಯಬಹುದು
ಮುಚ್ಚಿದ ಕೊಠಡಿಗಳಲ್ಲಿ ಬೆಳಕು ಮತ್ತು ನೀರನ್ನು ನಿಯಂತ್ರಿಸಿ
ಮನ್ತ ಬ ಮಕ್ಕಳಲ್ಲೂ ಅಲ್ಲಿ ಶಾಲೆಗೆ ಹೋಗ ಹೋಗುತ್ತಾರಾ
ಖಂಡಿತ ಶಾಲೆಗಳು ಇರುತ್ತವೆ ಆದರೆ ಅಲ್ಲಿನ ಪಾಠಗಳು ಭೂಮಿಗಿಂತ ವಿಭಿನ್ನವಾಗಿರಬಹುದು
ಹ್ಮ್ ಹಟ ಮಾಡುವುದು ಹೇಗೆ
ಚಂದ್ರನ ಗುರುತ್ವಾಕರ್ಷಣೆ ಕಡಿಮೆ ಇರುವುದರಿಂದ ತುಂಬಾ ಎತ್ತರಕ್ಕೆ ಜಿಗ
ಅದನ್ನು ನೋಡಲು ತುಂಬಾ ಸಂತ ಸಂತೋಷವಾಗುತ್ತದೆ ಅಲ್ಲಿನ ಪ್ರತಿಯೊಂದು ದಿನವೂ ಹೊಸ ಅನುಭವ ಅನುಭವ ಆಗಿರುತ್ತವೆ
ಭೂಮಿಯನ್ನು ಅಲ್ಲಿ ನೋಡಿದರೆ ಹೇಗಿರಬಹುದು
ಆಕಾಶದಲ್ಲಿ ಹೊಳೆಯುವ ದೊಡ್ಡ ನೀಲಿ ಗೂಳಿನಂತೆ ಕಾಣಬಹುದು ಅದನ್ನು ನೋಡಿದಾಗ ನಮ್ಮ ಭೂಮಿಯ ಮಹತ್ವ ಇನ್ನಷ್ಟು ಅರ್ಥ ಆಗುತ್ತದೆ
ನಿಜ ಭೂಮಿಯಷ್ಟು ಸುಂದರವಾದ ಮನೆ ಇನ್ನೊಂದಿಲ್ಲ
ಹ್ಮ್ ಹಾಗಿದ್ದರೆ ಮನುಷ್ಯ ಯಾಕೆ ಬೇರೆ ಗ್ರಹ ಗಳಿಗೆ ಹೋಗಲು ಪ್ರಯತ್ನಿಸುತ್ತಾನೆ
ಹೊಸ ಜ್ಞಾನವನ್ನು ಪಡೆಯಲು ಭವಿಷ್ಯ ಮುಖ್ಯದ ಸವಾಲುಗಳಿಗೆ ಸಿದ್ಧರಾಗಲು ಮತ್ತು ವಿಜ್ಞಾನವನ್ನು ಮುಂದಕ್ಕೆ ಕೊಂಡೊಯ್ಯಲು
ಹ್ಮ್ ವಿಜ್ಞಾನ ಬೆಳೆಯಬೇಕು ಆದರೆ ಪ್ರಕೃತಿಯನ್ನು ಮರೆಯಬಾರದು
ಖಂಡಿತ ನಾವು ಮೊದಲು ನಮ್ಮ ಭೂಮಿಯನ್ನು ಕಾಪಾಡಬೇಕು
ಚಂದ್ರನ ಮೇಲೆ ವಾಸಿಸ ವಾಸಿಸುವ ಅವಕಾಶ ಸಿಕ್ಕರೆ ನೀನು ಹೋಗ್ತೀಯಾ
ಕೆಲವು ದಿನಗಳ ಪ್ರವಾಸಕ್ಕೆ ಹೋಗುತ್ತೇನೆ ಆದರೆ ಶಾಶ್ವತವಾಗಿ ಭೂಮಿಯನ್ನೇ ಆರಿಸಿಕೊಳ್ಳುತ್ತೇನೆ
ಹ್ಮ್ ನಾನು ಹಾಗೆಯೇ ನಮ್ಮ ಭೂಮಿ ನಮ್ಮ ನಿಜವಾ ನಿಜವಾದ ಮನೆ ಭವಿಷ್ಯ
ಭವಿಷ್ಯದಲ್ಲಿ ಮಕ್ಕಳಿಗೆ ಚಂದ್ರನ ಪ್ರವಾಸ ಸಾಮಾನ್ಯವಾಗಬಹುದು
ಹ್ಮ್ ಆ ದಿನ ಬಂದರೆ ಅದು ಮನ ಮಾನವ ಇತಿಹಾಸ ಸದಾ ಮತ್ತೊಂದು ದೊಡ್ಡ ಸಾಧನೆಯ ಆಗುತ್ತದೆ
ಸ ವಿಜ್ಞಾನ ಕನಸುಗಳನ್ನು ನನಸಾಗಿಸುವ ಶಕ್ತಿ ಹೊಂದಿದೆ
ಹ್ಮ್ ಮತ್ತೆ ಆ ಕನಸುಗಳು ಎಲ್ಲ ಪಯಟ್ಟು
ಸಾಕಾರಗೊಳಿಸುವ ಪರಿಶ್ರಮಿಗಳು
ಇಗೆ ನಾವುಮ್ಮ ವಿಚಿತ್ರ ಅನುಭವ ಹೇಳಬೇಕುದ್ದಾರೆ ಹ್ಮ್ ಹೇಳಿ ಕೇಳುವ
ಚಿತ್ರ ಅನುಭವ ಎಂದರೆ ಕಳೆದ ವಾರ ನಾನು ಸ್ನೇಹಿತರೊಂದಿಗೆ ಕಾಳಿಗೆ
ನಂತರ ಏನಾಯ್ತು
ಕಾಡಿನ ಒಳಗೆ ಹೋಗುತ್ತಿದ್ದಾಗೆ ಒಂದು ಹಳೆಯ ಕಲ್ಲಿನ ಬಾಗಿಲು ಕಾಣಿಸಿತು
ಕಾಡಿನ ಮದಿಯ ಬಾಗಿಲು ಅದುೂ ಹೇಗಿತ್ತು
ಅದರ ಮೇಲೆ ಯಾರಿಗೂ ಅರ್ಥವಾಗದ ವಿಚಿತ್ರ ಗುರುತುಗಳನ್ನು ಕೆತ್ತಲಾಗಿತ್ತು
ಅದನ್ನು ತೆರೆದಿಯದಾ
ಮೊದಲಿಗೆ ಭಯವಾಯತು ಆದರೆ ಕುತೂಹಲ ಹೆಚ್ಚಾಯತು
ತರ ಹ್ಮ್ ಒಳಗೆ ಏನ ಏನಿತ್ತು
ಉದ್ದವಾದ ಸುರಂಗವಿತ್ತು ಗೋಡೆಗಳ ಮೇಲೆ ಹಳೆಯ ಚಿತ್ರ
ಹ ಹ್ಮ್ ಆ ಚಿತ್ರಗಳಲ್ಲಿ ಏನಿತ್ತು
ಹಳೆಯ ಜನರು ಪ್ರಾಣಿಗಳು ಮತ್ತು ಒಂದು ಒಂದು ದೊಡ್ಡ ಅರಮನೆಯ ಚಿತ್ರಗಳು
ನೀವು ಮುಂದೆ ಹ ಹೋದಿರಾ
ಹೌದು ಸ್ವಲ್ಪ ದೂರ ಹೋದಾಗ ಒಂದು ದೊಡ್ಡ ಸಭಾ ಅಂಗಣ ಕಂಡಿತು
ಹ್ಮ್ ಅಲ್ಲ ಯಾರಾದರೂ ಇದ್ದಾರ ಅಲ್ಲಿ ಯಾರಾದರುೂ ಇದ್ರ
ಲ್ಲಿ ವಿಚಿತ್ರನಾದ ಕೇಳಿಸುತ್ತಿತ್ತು
ಹೇ
ತುಂಬಾ ಭಯವಾಯಿತು ಆದರೂ ಏನ ಇ ಎಂದು ತಿಳಿಯುವ ಆಸೆ ಹೆಚ್ಚಾಗಿತ್ತು
ನಂತರ ಏನು ಕಂಡ್ಬಿತು
ಮಧ್ಯದಲ್ಲಿ ಒಂದು ದೊಡ್ಡ ಕಲ್ಲಿನ ಪೆಟ್ಟಿಗೆ ಇತ್ತು
ಅದನ್ನು ತೆಗಿದಿರಾ
ಹೌದು ಅದರೊಳಗೆ ಒಂದು ಹಳೆಯ ನಕ್ಷೆ ಇತ್ತು
ನಕ್ಷೆಯಲ್ಲಿ ಏನು ತೋರಿಸಲಾಗಿತ್ತು
ಇನ್ನೊಂದು ರಹಸ್ಯ ಸ್ಥಳದ ದಾರಿ
ಹ್ಮ್ ಹಾಗಾದರೆೆ ನೀವು ಅಲ್ಲಿಗೆ ಹೋಗಲು ನಿರ್ಧಾರಿಸಿದ್ದರಾ
ಇಲ್ಲ ಮೊದಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದು ಕೊಳ್ಳಬೇಕೆಂದು ನಿ ತೀರ್ಮಾನಿಸಿದೆವು
ಹ್ಮ್ ಅದು ಒಳ್ಳೆಯ ನಿರ್ಧಾರ ಅತುರದಲ್ಲಿ ಕೆಲಸ ಮಾಡಬಹುದು
ನಿಜ ಧೈರ್ಯದ ಜೊತೆಗೆ ವಿವೇಕವೂ ಇರಬೇಕು
ಈಗ ಆ ನಕ್ಷೆ ಎಲ್ಲಿದೆ
ಸುರಕ್ಷಿತವಾಗಿ ಇಟ್ಟಿದ್ದೇವೆ
ಮತ್ತೆ ಕಾಡಿಗೆ ಹೋಗುವ ಯೋಚನೆ
ಇದೆ ಆದರೆ ಇದೆ ಆದರೆ ಈ ಬಾರಿ ಅನುಭವಿಗಳ ಸಹಾಯದ ದೊಂದಿಗೆ ಹೋಗುತ್ತೇವೆ
ಅದು ಉತ್ತಮ ಅಪಾಯವನ್ನು ಲೆಕ್ಕಿಸದೆ ಸಹ ಸಹ ಮಾಡಬಾರದು
ಹ ಹೌದು ಅದು ನಮಗೆ ಉತ್ತಮವಾದ ಹೊಸ ಪಾಠವನ್ನು ಕಲಿಸಿಕೊಟ್ಟಿತ್ತು ಆ ಅನುಭವ ತುಂಬಾ ಚೆನ್ನಾಗಿತ್ತು
ಪ್ರತಿಯೊಂದು ರಹಸ್ಯವೂ ನಮಗೆ ಹೊಸ ಪಾಠವನ್ನು ಕಲಿಸುತ್ತದೆ
ಹೌದು ಮುಂದಿನ ವಿಚ ವಿಚಾರದ ಬಗ್ಗೆ ಮಾತನಾಡೋಣವೇ
ಹ
ಮುಂದಿನ ವಿಚಾರ ಏನೆಂದರೆ
ಹ್ಮ್
ಹ್ಮ ನಾನು ನಿನಗೆ ನಡೆದ ಒಂದು ವಿಚಿತ್ರ ಕನಸಿನ ಬಗ್ಗೆ ಹೇಳಬೇಕೆನಿಸುತ್ತೆ
ಬೇರೆ ಮನಲ್ಲಾಸ್ ಹ್ಮ ಉಂಟಿದ್ದ ಏನ್ ಉಂಟ ಅದು ಹೇಗಿತ್ತು
ಅಲ್ಲಿ ಎಲ್ಲವೂ ಹೊಳೆಯುತ್ತಿತ್ತು ಮರ ಗಳು ಎಲೆಗಳು ಬಳ್ಳಿಯಂತೆ ಮಿನುಗುತ್ತಿದ್ದವು
ಹ್ಮ್
ವಿಸ್ಮಯಕರ ಆಕಾಶದಲ್ಲಿ ಒಂದೇ ಸಮಯದಲ್ಲಿ ಮೂರು ಚಂದ್ರರು ಕಾಣಿಸುತ್ತಿದ್ದರು
ಮೂರು ಚಂದ್ರ ನೋಡಲು ಎಷ್ಟು ಸುಂದರವಾಗಿರಬಹುದು
ಹೌದು ಅಲ್ಲಿನ ನಕ್ಷತ್ರಗಳು ಹಾಡುವಂತೆ ಭಾಸವಾಗುತ್ತಿತ್ತು
ಅಲ್ಲಿ ಜನರು ಇದ್ರಾ?
ಇದ್ದರು. ಆದರೆ ಅವರು ಮಾತಾಡ ದೇ ನಗುವಿನ ಮೂಲಕವೇ ಎಲ್ಲವನ್ನೂ ಅರ್ಥಮಾಡಿಸುತ್ತಿದ್ದರು.
ಹ್ಮ್ ಅದ್ಭುತ ಅವರಿಗೆ ಭಾಷೆಯ ಅಗತ್ಯ ಇರಲಿಲ್ವೇ
ಇಲ್ಲ ಅವರ ಮನಸ್ಸಿನ ಭಾವನೆಗಳು ನೇರವಾಗಿ ಹೋ ಒಬ್ಬರಿಂದ ಮತ್ತೊಬ್ಬರಿಗೆ ತಲುಪುತ್ತಿತ್ತು
ಹ್ಮ್ ಅಲ್ಲಿ ಪ್ರಾಣಿಗಳು ಇದ್ದವೆ
ಹೌದು ರೆಕ್ಕೆಗಳಿರುವ ಜಿಂಕೆಗಳು ಬಣ್ಣ ಬದಲಾಯಿಸುವ ಪ ಪಕ್ಷಿಗಳು
ಹ್ಮ ಅಲ್ಲಿ ಭಯ ಎಂಬುದೇ ಇರಲಿಲ್ಲ ಅನಿಸುತ್ತದೆ
ನಿಜ ಎಲ್ಲರಿಗೂ ಸಂತೋಷದಿಂದ ಬದುಕುತ್ತಿದ್ದರು.
ಹ್ಮ್ ಅಲ್ಲಿ ಸಮಯ ಹೇಗೆ ಸ್
ಸಮಯವೇ ನಿಂತಂತಿತ್ತು ಯಾ ಯಾರಿಗೂ ಆತುರ ಇರಲಿಲ್ಲ.
ಅಲ್ಲಿನ ಜನರು ಏನ್ ಮಾಡುತ್ತಿದ್ರು?
ಅವರು ಪ್ರತಿದಿನ ಹೊಸ ಕಲೆಯನ್ನು ಕಲಿತಿದ್ದರು. ಯಾರು ಯಾರೊಂದಿಗೆ ಜಗಳವಾಡುತ್ತಿರಲಿಲ್ಲ.
ಎಂತ ಸುಂದರ ಲೋಕ ಅದರ ವಿಶೇಷತೆ ಏನು?
ಅಲ್ಲಿ ಪುಸ್ ತಕಗಳನ್ನು ಓದಬೇಕಾಗಿರಲಿಲ್ಲ. ಕೈಯಲ್ಲಿ ಹಿಡಿದರೆ ಅದರ ಜ್ಞಾನ್ ನ ಮನಸ್ಸಿನೊಳಗೆ ತುಂಬುತ್ತಿತ್ತು.
ಅದು ನಿಜವಾದರೆ ಎಷ್ಟು ಚೆನ್ನಾಗಿರುತ್ತವೆ.
ನಾನು ಹಾಗೆ ಯೋಚಿಸಿದೆ ನಂತರ ಏನಾಯಿತು ಎಂದು ಮುಂದಿನ ಕರೆಯಲ್ಲಿ ಚರ್ಚಿಸೋಣ.
ಹ್ಮ್ ಸರಿ ಆಯ್ತು ಮುಂದಿನ ದಿಸ ಮಾತಾಡುವ. ಹ್ಮ್ ಹ್ಮ್